ಹಲೋ ಹಲೋ ಸತೀಶ್ ಅರಾಮ ಹಲೋ ಹಾ ಆರಾಮ್ ನೋಡ ನಾನು ಏನ ನಡದದ್
ಏನ್ನಿಲ್ಲ ನೋಡಪ್ಪ ನೀನೆ ಹೇಳ್ಬಕು ಊಟ
ಹ್ಮ್ ಆಯ್ತ್ ನೋಡಪ್ಪಾ ನಿಂದ
ಆಯ್ತ ನೋಡ
ಸತೀಶ ಸ್ವಲ್ಪ ತಡಿ ಮತ್ತೇನ ನಡದದ್ ಸತೀಶ
ಏನಿಲ್ಲ ಏನಿಲ್ಲ
ಏನಿಲ್ಲ ಸ್ವಲ್ಪ
ಏನ್ ಸ್ವಲ್ಪ
ಹ್ಮ್ ಏನೋ ಒಂದ್ ಮೆಸೇಜ್ ಬಂದಿರ್ತದ ನೋಡ ಸತೀಶ್ ಹಲೋ ಹಲೋ ಹಲೋ
ಹಲೋ
ನಿಂಗ ಏನೋ ಒಂದು ಮೆಸೇಜ್ ಬಂದಿರುತ್ತ ನೋಡು ಸತೀಶ್ ವಾಟ್ಸಾಪ್ ನೋಡು -
ಹಾ ಹಾ ಹಲೋ
ಹಲೋ.
ಹಲೋ.
ಮತ್ತೇನ ಹ್ಮ್ ಊಟ ಆಯ್ತಾ?
ಆಯಿತು ನಿಂದು
ಹಾ ನಂದುನು ಆಯ್ತಪ್ಪ.
ಏನ್ ಮಾಡಾಕುಂತಿ -
ಏನಲ್ಲ ನೋಡ.
ಹ್ಮ್.
ಹ್ಮ್ ಹ್ಮ್.
ಬೈದಿ ಯಾಕ?
ಕಾಲೇಜ್ಕ್ಕ ಹೋಗಿದ್ದೆ ನೀನ
ನಾ ದಿಂಡಾ ಹೋಗ್ತೀವಿ ಬಿಡು.
ಹಾಲ್ ಟಿಕೆಟ್ ಕೊಟ್ರಾ?
ಮತ್ತ ಎಕ್ಸಮ್ ಮುಂದಕೋದವು.
ಏಷ್ಟುಕ್ಕೊಗಿ -
ಇಪ್ಪತ್ತೈದು.
ಇಪ್ಪತ್ತೈದುಕ್ಕ
ಹಾ
ಇ ತಿಂಗಳು ಇಪ್ಪತ್ತೈದ ಮುಂದಿನ ತಿಂಗಳು ಇಪ್ಪತ್ತೈದು
ಇದೇ ತಿಂಗಳ ಇಪತ್ತೈದು.
ಹ ಹ ಹ ಮತ್ತೆಂಗ ನಡ್ದ -
ಮತ್ತೇ ಏನ್ ನೀನ್ ಹೇಳಪ್ಪ.
ಏನಿಲ್ಲ ನೋಡ. ಇದು. ಹೊಟ್ಟಿ ಕಚ್ಚಿ ಹಿಡದ ಬಿಟ್ಟದ ಹೊಟ್ಟಿ ಹೊಲಿಯಕ್ಕ್ದ ಫುಲ್ ಹಾಕಿ
ಸಣ್ಣದ ತಿನ್ನಬೇಕು ಕೂಳು
ಮಧ್ಯಾಹ್ನಕ್ ಚಲೋನೆ ಉಂಡಿನಿ.
ಆಯ್ತ್ ಉಳಿಯಂಗ ಇರ್ತಂದ್ರ ಸ್ವಲ್ ಸ್ವಲ್ಪ ತಿನ್ನಬೇಕ ಹಂಗೆ
ಹ್ಮ ಹ್ಮ್. ನೀ ಹೆಂಗಿರು ಬೇಸಗಿದಾಗ ಊಟ ಬಾಳಆಗಲ್ವ.
ಊಟ ಹೊಸ ದೊಡ್ಡು
ಹ್ಮ್ ಹಸುಆಗೇದೋ ಏನ್ ಮಾಡ್ತಿ ಮುಂಜಾಲೆ ಇವತ್ತ್ ಮುಂಜಾಲೆ ನಾಷ್ಟ್ ಮಾಡಿಲ್ಲ ಏನ್ ಮಾಡಿಲ್ಲ.
ಇಲ್ಲ ಅಡಿಗರ್ ನಮ್ ನಮ್ಮ ಹಾಷ್ಟ್ಲಗೆ ಅಡಿಗರ್ ನಾಷ್ಟ ಮಾಡಿಲ್ಲ ಇವತ್ತ.
ಹ್ಮ್
ಸಿಲಿಂಡ್ರು ಖಾ ಸಿಲಿಂಡ್ರು ಖಾಲಿ ಆಗ್ಯದಂತ.
ನಮ್ಮ್ ಹಾಸ್ಟ್ಲೆ ಮಾಡಿಲ್ಲ ಮುಂಜಾಲೆ ನಾಸ್ಟ.
ಯಾಕೆ ಸಿಲಿಂಡರ್ ಖಾಲಿನು ಅಲ್ಲಿನು.
ಹಾ
ಹೆಂಗ್ ಮಾಡೀರ ಮತ್ತೆ
ಆಯ್ ಅ ನಡಕ್ ಮಾಡಿದ್ರು ಅದ್ ಮಾಡಿ ಉಪ್ಪಿಟ್ಟು ನಾವ್ ಯಾರು ತಿನ್ನಲ್ಲ.
ಹಾ ಹ ಉಪ್ಪಿಟ್ ಉಣ್ಣಲ್ಲೇನು ನೀನ.
ಉನ್ನಲ್ಲ.
ಹ್ನಾ ತಿನ್ಬೇಕ್ರೀ ಹೊಟ್ಟಿಗೆ ಏನಾದ್ರು ತಿನ್ಬೇಕು. ನಾವು ಸೌ ನೀವು ಸೌಕರ್ ಮಂದಿ ಬಿಡು ನೀವ್ ತಿನ್ನಲ್ಲ
ಮರದ್ ನೀರ್ ಕುಡ್ದಷ್ಟು ಮಜೆ ಮಾಡ್ ಮಟನ್ ಚಿಖನ್ ಚಿಕನ್ ತಿಂದ್ವಿ ಬಹ್ಳ ರೊಕ್ಕ ಬೇಕಪ್ಪ ನಿನ್ನಂಗ
ಹಕ್ಕಿಲಾರ್ದಿರ್ ತನ್ ನೀನು
ನಿನ್ನ ಸೋಕ ಇಲ್ಲ ನಾವು
ಹ್ಮು ಅವ್ನ್ನಿತ್ತಿರ ವಿರುತ್ತಪ ನೆನ್ನು
ಅಮೇಲ್ ನೀನ್ ನಡ್ತೊಕ್ಕ ಕೊಡ್ತ ಯಾರೋ ನಿಮ್ ಫ್ರೆಂಡ್ ತಿಂತಿದಿ
ಹ ಫ್ರೆಂಡ್ ಯಾರ ಕೊಡ್ತಾರೆ ಅಷ್ಟ್ ರೊಕ್ಕ ನಿ ಕೊಡಲ್ಲಅವ್ರು ಅವ್ರುದ್ದವ್ರು ನೋಡ್ತರೆ ನಾಮ್ದುನ್ ನಾವ್ ನೋಡ್ಕ ಯಾರಿಗೆಯಾರಾಗಲ್ಲ ಈ ಕಾಲದಲ್ಲಿ
ಹ
ಹ್ಮು ನೀನೇ ಹಾಕಂದ್ರೆ ಹಾಕ್ತಿಏನ್ ರೊಕ್ಕ ಈಗ
ಯರು
ಹ್ಮ
ಎರಳ
ಹ್ಮನು
ಹಲ
ಏನ ಆಗ್ತಗ ರೊಕ್ಕ ಯಾಕಂದ್ರೆ ಹ್ಮ
ನಾ ಚೆನ್ನಾಗ ಗಚ್ಂದೆ
ಹ್ಮ್ ನಿನ್ನಂಗಗೆ ಹೇಳ್ತಾರ ಸೇಮ್ ಅವ್ರು ನಮಗೂ ಈಗ ಗತ್ತಲ್ಲ ಚನ್ನಾಕ ಜಿಲ್ಲಂಚತ್
ಹ ನಾಮ ಚ ಗ
ಅದೇ ನಿನ್ನಂಗಗೆ ಹೇಳ್ತಾರಂದ ಅವರುನು ನನಗೆ ತಿಿನಕತಿಲ್ಲ ನನಗೆ ನ್ಗೆ ಇಕಡ ಹೇಳ್ತ ಸಳ್ಳತಾರ
ಕೇಳ್ದ ಯ ಅತ ನೀ ಕೇಳುವ
ಯಾರಿಗ ಯಾರು ಕೊಡಲ್ಪ ನಿಮ್ ಹಂಗೆ ಮಾಡಿದ ನಿಮ್ ದೋಸ್ತರ ಯಾರ್ಪ್ಪಾ ಐನೂರ್ ಸಾವಿರ ಆಗ್ತ ತರ ಕೇಳ ಬಿಟ್ಟು ತಗ ಆಗ್ಬ ಬಿ ನಾಮ ಕಾರತ
ತ
ಹ
ಅಂ ಸರಕ ಚ
ಏ ಹಂಗಷ ಹೇಳಕತಿಲ್ಲ ನಾ ಹೇಳಕ್ೈತನಿ ಅಷ್ಟೇ
ಅ
ಹ್ಮ್ ನಿಿಂದಾಕೆಷೆಳಪ ನನಗೆ ಕಂಕ್ಷಳ್ಳ
ಹ
ಮತ್ತೆ
ಮತ್ತ ನಂತರ
ಯ
ನಿಳಳ
ಹ
ನೀ ಸೋರ್ ಏನಂತ ಸರ್
ಹ್ಯಾಸ ಸರ್ಗಳ ನಂ ಅವ್ರ ಪಳಗೆ ಅವ್ರು ಪಾಠ ಮಾಡ್ತಾರ ಲ್ಪ
ಹ್ಮ್
ಹ್ಮ್ ಪೀ ಟಿ ಕ್ಲಸ್ ಅದ ಹವಕ್ಕ ಬ್ಯಾಡ ಏನು ಗೊತ್ತ
ಯಾಗ
ಯಾವಾಗಂತ ಆಗತಗತ್ತ ನಾ ಶಂಡ ನಾವಿದ್ರುವಾಗ.
ನಪ್ಪ ಮಾತ.
ಯಾ ಸಾಯಂಕಾಲ ಸಾಯಂಕಾಲ ಸಾಯಂಕಾಲ ಹೋಗಕ್ಕ ಆಗಲ್ಲ ಅಂದೆ ನಾನು.
ಹ್ಮ್ ಹ್ಮ ಹ್ಮ.
ಸಾಯಂಕಾಲ ಹೋಗಕ್ಕ ಆಗಲ್ಲ ಏನಿಲ್ಲ.
ಹ್ಮ್ ಸಾಯಂಕಾಲ ಇೇರ್ತಾನ ಅರದ ಬೇಗಂತ.
ಮಧ್ಯಾಹ್ನ ಒೊಂದ್ಸ ನಿನ್ನೆ ನೋಡು ಮಧ್ಯಾಹ್ನ ಕೆಟ್ಟಣಂತ ಐದಾರ ರೌಂಡ್. ನಾನೂರು ಮೀಟರ್ ಅದ ಅಲ್ಲ ನಾನೂರು ನಾನೂರು ಮೀಟ್ರ ಎಂಟಟ್ನೂರು ಮೀಟರ್ ಗ್ರೌಂಡ್ ಅದು.
ಹ್ಮ್.
ಅದ್ರನಐ ನಾಕ್ ನಾಕ್ ಐ ರಂಡ್ ಬಿಸಲ ಹೊಡಸ್ಯನ ಅಂತ ಫ್ರಾಕ್ ಜಂಪ್ ಮಾಡಸ್ಯನ ಅಂತ ಐ ರನ್ ಮಾಡಸನ ಅ. ಅದಕ್ಕೆ ಹೋಗಿಲ್ಲಾ.
ಿಕ.
ಹಾ.
ಫಿಜಿಕಲ್ ಫಿಟ್ ಇರುವ ಕಲ್ಪಾ.
ಫಜಿಕಲ್ ಯಟ್ ಇರ್ಬೇಕು ನಾವೇ ಟ್ ಇನ ಎಲ್ಲ ನಾವನ್ ಫಟ್ ಯಾವನ್ ಹುಡುಗರು ನಾವ ಎಲ್ಲ ಮದ್ಶನ್. ಬಿಟ್ಟತ್ತು.
ಹಾ.
ಮೊದ್ಲೇಶಷನ್ ಫಿಟ್ ಇರ್ತೀವಂದೆ ನಾವು.
ಅಲ್ಲ ಹೊಗ ಆಷ್ಟಡ್ತ ಎಷ್ಟ ದನದಕ ಆಗತಿ.
ಅ ನಮ್ಮ ವಯಸ್ಸ ಸರಲ.
ಚಲೋ ಅದ ಯಾಕ.
ಇಲ್ಲ ನಮ್ಮ್ ಫ್ರೆಂಡ್ ಸರಿಗಲ್ ನೀನ್ ವಯ್ಸಂತ ಬೇಯಕತಿರು.
ಯಗ್ಬೇಕು ಮಂತಪ್ಪಾ.
ಹಂಗೆ ನ್ ಫ್ರೆಂಡ್ ಒಬ್ಬರು.
ಹಾ ಹ್ಮ ಹ್ಮ್. ಮ ಬೆ ಹೆಂಗರಕ ಗಾಾವ ಹೆಂಗರಕ.
ಬಾಳ ದಿವ್ಸ ಹಿಂದ ಲಚ್ಚಿದ್ ನ ಟೆಂತ್. ರ ಟೆನ್ ತಿರಾಗ ಮಾತಾಡಿದ್ದು ನಾನು ಅವರು.
ಹ್ಮ್.
ಮತ್ತೆ ಇವಾಗಲ್ಲ ಮಾತಾಡಿದ್ದು ನಿ ಅವವಾಗಿನ್ ಗಿಂತ ಈಗಿನ ವಾಯ್ಸ್ ಬಾಳ ಡಿಫ್ರೆನ್ಸ್ ಅ. ತೊಂದ್ರಕ್ಷ.
ಹತ್ ಅವಾಗ ಈಗೇನ್ ಅಷ್ಟ ಇದ್ದೆ ಅಂತ ಅನ್ಕೋ.
ಹೌದ ನಾ ಹಂಗಂದ ಡ.
ಹಾ ಸ ದೊಡ್ಡವಗ ಈಗ.
ಆಗ್ತು ಕತು ಮತ್ತ. ಹೋ ಅವ್ರು ಇನ್ನೊಂದ ಏನ್ ಗೊತ್ತಾ. ಫ್ರೆಂಡ್ಶಿಪ್ ಒಳ್ಳೆ ರೀತ ಮಾಡೋ ಬಹಳ ನಿತಿರೋದೆಲ್ಲ ಬಾಳ ಕೆಟ್ಟರದಾರ. ಹ್ಮ್. ಅಂತ ಗತ ನಾನು ನಿಂತೂರ್ ಜೊತೆ. ಫ್ರೆಂಡ್ಶಿಪ್ ಬಿಡ್ಬೇಕಂತ ನಾವು ಅಂದರ್ ನೀ ಕೆತಾವ ನ ನೀ ಕೆತ ಹ.
ಹಾಗ ನೀ ಏನ್ಂತಪ್ಪಾ.
ಇಲ್ಲ ನಾ ಏನ್ ತಿಳ್ಕಂದಿಲ್ಲ ಬಿಡು ಅವ್ರಾಗಿ ಅಂದದಕ್ಕೆ ನಾ ಹೇಳಕತೀನಿ ನನ್ಗ.
ರಮತ್ ಕಕ್ ಚೆ ಆ ಚ
ಹ್ಮ್.
ಹಾ.
ಅಂಗ ಅಂಗಲ್ಲ ಶಿವ ಅದ. ಹಾ.
ಅಲ್ಲಾ ಈ ಕಾರ ಮತ್ ಕ ರಫದನು.
ಅವ್ ನಮ್ಮ ಫ್ರೆಂಡ್ರು ನಮ ಫ್ರೆಂಡ್ ನಿನ್ ನಮ ಫ್ರೆಂಡ್ ಬಿಡ ಹಂಗೇನಿಲ್ಲ ನಾನ್ ನಿನ್ತ್
ಇಲ್ಲಾ ನಕಂತ ಅವ ಅವರು ನಕ ಹೆಂತ ಫ್ರೆಂಡ್ ಏನಗ
ಯ ಹಂಗ ಹಂಗೇನಿಲ್ಲ ಇತ್ತೀಚೆಗೆಗಷ್ಟ ಅವ್ರು ನಿಮ್ಕಿಂತ ಹೆಚ್ಚ ನೀವೇನಿಲ್ಲ ಬಿಡುವ ನೀವು
ಹ ಅವನ ಎಲ್ಲ ಚ ಎಲ್ಲಾ
ಅವನಿಗೆ ಜೀವಾ ಬೇಕಾರು ಕೊಡ್ತೀನಿ ನಾನು ಅವನಿಗೆ
ಹೌಗ
ಹ್ಮ್
ಕೊಡತ ಕೊಡ್ತದ
ಹ್ಮ ಹ್ಮ್ ಜೀವ ಬೇಕಾದ್ರೆ ಕೊಡ್ತೀ ನಾನನ್ ಅವ್ರಿಗೆ ಹಂಗ ಹಂಗ ಫ್ರೆಂಡ್ಶಿಪ್ ಬಿಡದ್ ಬಿಟ್ಟ ಅದ ಈ ನಮ್ದು ಅವ್ರಿಗೆ
ಹಾ ಹಾ
ಹ್ಮ್ ಒಳ್ಳೆೇದ ಕೆಟ್ಟ್ದ ಅದು
ಹ ಒಳ್ಳೆದು
ಹ್ಮ್ ಅದೇ ಅವ್ರ ಮತ್ತೆ ಫೋನ್ ಹಚ್ಚಿಲ್ಲನಂಗ
ಹಾ
ಅವನ ಜೊತೆ ಮಾತಾಡಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲೋಡ
ಬತ್ತ ಪಚ ಬ ಹೊತ್ತಿಗಲ್ಲ
ನೀನು ಮಾತಾಡ್ತಪ್ಪ ಬರೀ ಹೂಹಾ ಅಂತಿದಿ ಅವ್ರಂಗ ಮಾತಾಡಲ್ಲ ನೀನು ಅವನಂಗ
ಹಾ
ಸರಿಪಾ ತಡಿಇನ ಇನ್ನ ಸ್ವಲ್ಪ ದಿಂದ ಹಚ್ತೀನಿ